ಹ
ಹಲೋ
ಇದೆಪ್ಪ ಬಬ ಮ ಆರಾಮ
ಹಾ ಇನ್ ಆರಾಮಾ
ಹ್ಮಞ ಆರಾಮ ಮಾಡು ಏನ್ ಮಾಡ ಕುಂತೀ ಹಲೋ
ಹಲೋ
ಹಲೋ
ಹ
ಎಣ ಬರ ಹೌದಾ ನಾವು ಇಲ್ಲಿ ಹೊರಗಡೆ ಬಂದಿದೀವಿ
ಹೌದಾ
ಹಾ
ಹ್ಮ್ ಹ್ಮ್ ಹ್ಮ್ ಏನ್ ಸಮಮ್ಮ ಹಾ ಆಯ್ತ್ ನೋಡಪಾ ನಿಮ್ದು ಆಯ್ತ ಊಟ
ಹ್ಞೂ ಆಯ್ತು ನೋಡು ಕುಂತಿದ್ದ ಹೊರಗಡೆ ಫುನ್ ನಂಗೆ ಗಾಳಿಗೆ
ಹೌದಾ
ಹ್ಮ್ ಊರಾಗಿದ್ದೆ
ಹ್ಮ್ ಹ್ಮ್ ಯಾಕ ಕಾಲೇಜ್ಗೆ ಹೋಗಿಲ್ವಾ
ಹ ಇಲ್ಲ ಕಾಲೇಜ್ ರಜೆ ಇತ್ತು ಅದಕ್ಕೆ
ಹೌದಾ
ಹ
ಹ್ಮ್ ಹ್ಮ್ ಹ್ಮ್ ಹ್ಮ್ ಊರ್ಗ ಈಗ ಯಾಕೆ ಹೋಗಿದೆ ಬಲಟೆ
ಹಗೆ ಸ್ವಲ್ಪ ಕೆಲಸ ಇತ್ತು ತೋಟ ಹಾಕಿ ತೋಟ್ದಾಗ ಅದು ಅಣ್ಣಂಪಲ್ ಹಾಕಿದವಲ್ಲ ಹಗೆ ನೋಡ್ಕೊು ಬರಮ್ಮ ಅಂಂತೇಳಿ ಬಂದಿದೆ
ಹೌದಾ ಏನೇನ್ ಆಯ್ತೀನ
ಅದೇ ಖಜೂರ ಹಣ್ಣು ಮತ್ತು ಅದು ತೆಂಗಿನ ಗಿಡ ಅದು ಮತ್ತು ಮಯಾನ ಹಣ್ಣು ಅದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ
ಹ
ಯಾವಾಗದು ಯಾವಾಗಿಂದ ಹಾಕಿದ್ಯಾ ಯಾವಾಗಿಲ್ಲ ಏನ್ ಹೇಳೇಲ್ಲ
ಅದು ಬಹಳ ದಿವಸೈತ ಹಾಕಿ ಮೈನೊ್ಣ ಒಂದು ಐವತ್ಕನ್ ಕಳಸೀವಿ ಟೋಟಾಲ ಹಲೋ ಹಲೋ ಹಲೋ
ಹ್ಮ್ ಹ್ಮ್ ಹ್ಮ್
ಅದೇ ಮಯೂನ್ಣ ಒಂದ್ ಐವತ್ ಒಂದ್ ಐವತ್ಕನ್ ಕಳಸಿದ್ವಿ
ಕೇಳ್ತಾ ಇದಯ ಹಾ
ತೆಂಗಿನ ಗಿಡ ತೆಂಗಿನಕಾಯಿ ಒಂದಿಷ್ಟು ಇಳಿಸ್ಬೇಕು ನಾಳೆ
ಹೌದಾ
ಹ್ಮ್ ಅದಕ್ಕೆ ನಿಂಬಲ್ಲಿ ಯಾರನೋ ತಗೋರ ಇದ್ದಾರ ಏನೋ ತೆಂಗಿನ ತೆಂಗಿನಕಾಯಿ ಮಾರ್ತಾರಲ್ಲ ಎಳ್ನೀರು
ಹೌದೌದ ಹೌದೌದು
ನಿಮ ಹ್ಮ ಅದಕ್ಕೆ ಯಾರಂದು ಪರಿಚಯ ಇದ್ದಾರೆ ನಿಮ್ಗು ತಗೋರು ಅಂತ ಹ್ಮ ಹ್ಮ್
ಹ್ಮ್ ಹ್ಮ್
ಹ್ಮ್ ಅದ ಯಾರನ್ ಇದಾರ ಏನುೋ ತಗೊಂತಾರ ಏನ ಅಂತ ಕೇಳಕ್ ಫೋನ್ ಹತಿದೆ ಹ್ಮ್ ಕೇಳನು ನೋಡೋ ಏನಂತಾರೆ ಹಾಂ ಹಲೋ
ನಿ ನಮ ದೊಡ್ಡ ನಮ್ ದೊಡ್ಡಪ್ಪ ಅವರು ತಗೋತಾರ
ಹಾ ಹಾ
ಹ ನಮ್ದ ದೊಡ್ಡಪ್ಪ ಅವರು ತೋತಾರೆ ಕೇಳಿ ಹೇಳ್ತೀನಿ ಹೆಂಗೆ ಅದು ಒಂದು ಇದಕ್ಕೆ
ಪ್ಪೈ ಅದು ನಾವವು ಇಲ್ಲಿಿದದು ಇದ್ರಲ್ಲಿಂದ ತರಿಸೀವಿ ಗುಲ್ಬರ್ಗಿಂದ ತರಿಸೀಿ ನಾನು ಗಿಡಗಳು ಭಾಳ ಸ್ವೀಟ್ ಇದೆ ಒಂದು ಕುಡಿಯೋಕ್ಕೆ ಆಗ್ತಿಲ್ಲ ಅದು
ಹೌದಾ
ಅಷ್ಟು ಸ್ವೀಟ್ ಇದೆ ಇಲ್ಲಿ ಎಲ್ಲ ತಗೊಂಡ್ ಹೋಗಿದ್ದಾರೆ ಇವಾಗ ಬಾ ದ್ ಸ್ಟಾಕ್ ಇದೆ ಅದಕ್ಕೆ ಏನ ಇದೆ ಗಿಡದ ಮೇಲೆ ಅದಕ್ಕೆ ಅಕ ಸುಮ್ಮನೆ ಇವೆಲ್ಲ ವೇಸ್ಟ್ ಆಗ್ತಾವಲ್ಲ ಅದಕ್ಕೆ ಮತ್ತ ಇನ್ನ ಯಾರನ್ ತಗೋರ ಇದಾರೆ ಏನಂತ ಮತ್ತು ಫೋನ್ ಮುಚ್ಚಿದ್ದೆ ನಿನಗೆ
ಹ
ಹ್ಮ್ ಫುಲ್ ಅಂದ್ರೆ ಒಂದು ತಂಬಿಗಿರಲ್ವಾ ಲೋಟ್ ಆತರ ಎರಡು ಬರ್ತಾವ ಒಂದ್ವರಿ ಒಂದ್ುವರಿ ಇತವ ಎರಡು ಅಷ್ಟು ತುಂಬ ಎರಡು ತುಂಬತಾವ ಅಷ್ಟು ನೀರ್ ಇರ್ತ
ಅಬ್ಬಬ್ ಎಷ್ಟು ನೀರಿದೆ
ಹ್ಮ
ಹ್ಮ್
ನಾನು ಬೇರೋ ಇ ಎಲ್ಲ ನೂರೈವತ್ತು ರೂಪಾಯಿ ಕೊಟ್ಟೀನಿ ಯಾಕಂದ್ರರೆ ಇವಾಗೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಿದವಲ್ಲ ಅವು ಮತ್ತು ತೊಗೋಬೇಕಂದ್ರೆ ಲೇಟ್ ಆಯ್ತಾವ ಅಂತಾರೆ ಅವರು ಅದ ಸಲಗೆ ಮತ್ ನೀ ನಮ್ಮ ದೋಸ್ರಲ್ವ ಅದ್ ಸಲಗೆ ಯಾರನ್ನ ಇದಾರ ಏನೋ ಮತ್ತ ಕೇಳ ಅಂತೇಳಿ ಇದು ಕಮ್ಮಿ ರೇಟಲ್ಲಿ ಕೊಟ್ರ ಆಯ್ತ ಅಂತೇಳಿ ಹ್ಮ್
ಹಾ ಇದ ಾರೆ ನಮ್ ದೊಡ್ಡಪ್ಪ ಇ ಅವದಾರೆ ಎಳಳ್ತಿನಿ
ಹಾ ಹಾ
ಹ ಹೇಳಿ ಹೇಳ್ತೀನಂತು ಇನ್ನೊ ಒಂದ ನಾಳೆ ನಾಡದ ಬೆಳಿಗ್ಗೆ ಹೇಳ್ತಿ
ನೋಡ್ರಿ ಅವ್ರ ಮತ್ತ ಕೇಳು ಅವ್ರು ಏನಾನ ತೊಗೊತೀನ ಅಂತಂದ್ರೆ ಮತ್ತೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ಎಷ್ಟು ಕಾಯಬೇಕಂತ ಹ್ಮ್
ಹ್ಮ ಹೇಳಳ್ ಹೇಳ್ತೇನಿ ಅದು ಮತ್ತೆ ಏನಾದ್ರು ಇದೆಯಾ ಮತ್ತೆ ಮತ್ತೆ ಬರ ಹೇಳಏಷ್ಟೆ
ಎಏನೇರ ಇದೆ ಮಯನಾ ಇದೆ ಮತ್ತೆ ಅದ ಕಜೂರಿ ಇತ್ತತೆ ಮತ್ತೆ ಏನ ಒಂದ ಸ್ವಲ್ಪ ಕಾಯಿಪಲ್ ಹಾಕಿದೆ ಹ್ಮ್ ಹ ನಷ್ಟ ಪಾಪಾಯ ಅನಾನ ಸಹ ಆ ಥರ ಆಗ್ಬೇಕಂದು ಮಾಡೀನ
ಈ ಪಾಪಾ ಪಾಪಾ
ಪ ಪಪ್ಪ ಯಾಕೆಲ್ಲ ಅದ ಇವಾಗ ಪ್ಲೇಸ್ ಇದ್ದಿದ್ದಿಲ್ಲ ಅದು ಸಲಯಾಗಿ ಇವಾಗ ತೊಗೊಂಡನ ಸ್ವಲ್ಪ ಜಾಗ ನೀ ಸ್ವಲ್ಪ ಹಾಕ್ತೀನಿವಾಗ ಅಕ್ಕೆಲ್ಲ ರೆಡಿ ಮಾಡ್ತಿದ್ದೇನೆ ಹ್ಮ್ ಪಪ್ಪಾಯಿ ಆಗ್ತೀಿನ ಮತ್ತೆ ಇ ಕ ಅಂಗಡಿ ಅಂದು ಸ್ವಲ್ಪ ಇತ್ತನೆ
ಹೌದಾ
ಹೋಗ್ೋಕ್ಕೆ ಎಲ್ಲಾದ ಸ್ವಲ್ಪ್ ಚಲೋ ಕಲ್ಲಂಗಡಿದು ಬೀಜ ಎಲ್ಲಾದೂ ಇರ್ತವಲ್ಲ
ಹ ಇಲ್ಲಿ ನಮ್ ಪರಿಚಯ ಇದ್ದರು ಒಬ್ಬರು ರೆ ಕಲಂಗಡಿ ಪಜಾ ಕಡ ಬೀದಗರ ಅವ್ರ
ಹಾ ಹಾ ಹಾ
ಹ್ಮ್ ನಿನ್ಗೆ ರೆಫರ್ ಮಾಡ್ತೀನಿ ಅಂತ ಅಲ್ಲಿ ಹೋಗಿಿತವ ರೇಟನ್ ಕಮ್ಮಿ ಮಾಡಿ ಕೊಡತನಿ
ಹೌದಾ ಆ್ ಈರ ನೋಡೋ ಮತ್ತ ಹೇಳೋ ನನ್ನ ನಂಬರ್ ಕಾಟಕ್ಟ್ ಇ ಮಾಡೋಂತೇಳೋ ನನು ನನಗೋ ಸ ಸೆಂಡ್ ಮಾಡಿರ ಮೆ ಇದು ನಂಬರು
ಹಾ ಹಾ ಹ ನಿಮಗೆ ಹೇಳ್ತೀನಿ ನಾನ ಹಾ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಂಜಾಗ
ಅಂದ ಜನಕ್ಕೆ ಒಂದು ಒಂದು ಎಕರೆ ಇಲ್ಲ ಅರ್ಧ ಎಕರೆ ಆಾಕಷ್ಟು ಇರ್ಬೇಕು ನನಗೆ ಹ್ಮ್
ಒಂದ ಹತ್ರೆ ಎರಡು ಹಸರ ಬೇಗ ಅಕಂದ್ರೆ
ಇ್ರ ಸಾಕು ನಮ್ಗೆ ಅದು ಓದಿದಲ್ಲ ಪಪ್ಪಾಯ ಆಾಕ್ಬೇಕಲ್ಲವ ಮತ್ತೆ ಹ್ಮ್ ಪಪ್ಪಾಯ ಮತ್ತ ಇದೊಂದು ಇನ್ನೊಂದ್ ಯಾವ್ದೊಂದ್ ಬೇರೆದ ಸ ಚಲೋ ಇದಲ್ಲಿ ಯಾವ್ದೊಂದ್ ಆಾತೇನ್ ಬೇರೆದು ಸೀತಾಪತ್ಲ್ ಇವಾಗ ಇವಾಗ ನೆಕ್ಸ್ಟ್ ಇದೆ ಸೀತಾಪಾತ್ಲದ ಅದೇ ಇವಾಗದೇ ಆಗಬೇಕು ಹ್ಮ್ ಹ ಅ
ಕಂತು ನಾನು ನಿಂಗೆ ಹೇಳ್ತೀನಿ ಅದು ಈ ಹಳ್ಳೇರು ಹೆಂಗ ಅಂತ ಹೇಳ್ದ ನೂರು
ಹಾ ನೂರು ರೂಪಾಯಿ ಒಂದಕಾಯಿ ಹ
ಹ ನೋಡ್ ಒಂದಕಾಯಿ ಅಂದ್ರೆ ಎಷ್ಟಾಗುತ್ತೆ ಅಂಜಾನ ಹೇಳಿಯ ನಿಂಬ
ಎಷ್ಟು ಅಂದ್ರೆ ಇವಾಗ ಸಾವಿರ ಕೈನ ಇದುೋ
ಸಾವಿರಾನ ಹ್ಮ ಸಾವಿರ ಸಾವಿರ ಅಂದ್ರೆ ನಡೀತು ಅಂದ್ರೆ ಕಮ್ಮಿ ರೇಟ್ ಇಲ್ವಾ ನ ಅಂದ್ರೆ ಸಾವಿರ ಅಂದ್ರೆ ನೂರ ಒಂದ್ರ ಜಗ್ಗೆ ಆಗುತ್ತೆ
ಇವಾಗ ಮಾರಾಟ ಮತ್ತ ಇ ಇಲ್ಲ ಹೊರಗಡೆ ಮ ಗಿಡಗಳು ತಂದನಲ್ಲ ಅಲ್ಲಿ ರೇಟ್ ಒಂದು ಎರಡು ಸಾವಿರ ರೂಪಾಯಿ ಒಂದು ಗಿಡ ತಂದೀನಿ ನಾನು ಎರಡು ಸಾವಿರ ಎರಡವರೆ ಸಾವರಿಂದ ಗಿಡ ತಂದಿನಿಾನು ಅದಕ್ಕೆ ಇಲ್ಲ ಊರಲ್ಲಿ ನೂ ಐತ್ತು ರೂಪಾಯಿ ಕೊಟ್ಟಿೋವು ಪರಗ ಅವ್ರು ಮೊನ್ನ ಎಷ್ಟು ಹದ್ಿನೈದುನೂರು ಕಾಯಿನ್ನು ಉಳ್ಸೊಂಡು ಹೋಗಿದ್ದಾರೆ ಸ
ಅದೇನ್ನು ಹ ಇದು ಮಾವಿನೋ್ಣ ಹೆಂಗ್ ಮಾಡುದು
ಮೈನೋನ ಒಂದು ಇದು ಕೆ ಜಿ ಗಂಟ್ಲವು ಕೆಜಿಿಗೆ ಹ್ಮ್ ಒಬ್ಬೊಬ್ಬೊಟ ತಗ ಥಾರೆಂದ್ರರೆ ಅದ್ರ ಮೇಲೆ ಕೆ ಜಿ ಒಂದು ಒನ್ ಟ್ರೈಗೆ ಅಂದರೆ ಕೆ ಜಿ ಲೆಕ್ಕ ಗೊತ್ತಿರುತ್ತೆ ಕೆ ಜಿಿಗೆ ಅಂದರೆ ಎಷ್ಟೊಂದು ಎರಡು ಮೂರು ಬರುತ ಅಷ್ಟೆ ಅಷ್ಟು ದಪ್ಪ ದೊಡ್ಡ ಇದ್ದಾವೆ
ಅಷ್ಟು ದೊಡ್ಡ
ಹ್ಮ ಎರಡು ಹ್ಮ ಎರ ಎರಡು ಮೂರು ಬರುತ್ತೆ ಅದರಲ್ಲಿ ಎಪ್ಪತ್ತ ಎಂಬತ್ತು ರೂಪಾಯಿ ಕೆಜಿ ಹ್ಮ್ ಹ
ಜಾಮಂಬಥ ಪ ಕೆಿ
ಹ್ಮ
ಚಲೋ ಅಲ್ಲ ಬಿಡ ನಿನ್ಗ ಒಳ್ಳಕ್ಕ ಅರ್ನಿಂಗ್ ಆಗ್
ಹ್ಮ್ ಚಲೋ ಅರನಿಂಗ ಅಗ ಆಗ್ತಿದೆ ಅದರ ಸಲಗೆ ಮತ್ತ ಇನ್ನಷ್ಟು ಸುಮ್ನೆ ಇವೆಲ್ಲಾ ಇಟ್ಕೋಬಾರ್ದು ಇಟ್ಕೊಂಡ್ರೆ ಮತ್ತ ಇನ್ನಷ್ಟು. ಮಳೆಗಾಲ ಇದೆಲ್ಲ ಎಲ್ಲಾ ಕೆಟ್ಟ ಹೋಗುತ್ತೆ ಅಮ್ಮ ಹ್ಮ್
ಜಲ್ದಿ ನೀನು ಮಾರಬೇಕು.
ಹ್ಮ್ ಮತ್ತೆಲ್ಲೊಂದ ಐತಿ. ಗಿಡ ಬೆಳೆದ ಮತ್ತೆ ಲಯನ ಮುರಕೊಂಡು ಹೋಗುತ್ತೆ. ಇರ್ತಾವ ಎಲ್ಲಾ ಅವೆಲ್ಲ ವೇಸ್ಟ್ ಆಗಿಬಿಡತೆ ಆಮೇಲೆ ಅದಕ್ಕೆ ಸುಮ್ಮ್ನೆ ಎದಕ್ಕಂತ. ಸ್ವಲ್ಪ ಕಮ್ಮಿ ರೇಟ್ ಬಂದ್ರು ಪರವಾಗಿಲ್ಲ. ಒಟರ ಓಡುವ ಕ್ವೆಯಾಗ. ಬಿಸ್ನೆಸ್ ಒಂದ್ಮೇಲೆ ಲಾಸ್ ಆಗುತ್ತೆ ಲಾಭ ಹಾಗೂ ಎರಡು. ಮತ್ತೆ ಏನದು
ಹೌದೌಹೌದು ಆಗುತ್ತೆ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಏನ್ ಮಾಡ್ತೀಯಾ. ಲಾಭ ನಷ್ಟ.
ಇದೇ ಎಲ್ಲ ಇರುತ್ತೆ ಅವೆಲ್ಲ ಕಾಮನು ಹ್ಮ್
ಹ್ಮ್
ಹ. ಎಲ್ಲ ಅದು ಮಯನಣನ. ತಗೊಂಡೋಗಿದ್ದಾರೆ ಬಾಳಷ್ಟು ಇಲ್ಲಿಂದ ನಾನು ಇದು ಇದು ಯಾವುದೋ ಊರು ಬರ್ತ್ತ ನೋಡದು ನಿಮ್ಮ ಶಾಪುರ್ ಕಡೆ. ಯಾದಗಿರಿ ಹ್ಮ್ ಯಾದಗಿರಿಂದ ತಗೊಂಡ ಹೋಗಿದ್ದಾರೆ ಹ್ಮ್ ಅವರು ಅಲ್ಲಿಂದ ಇಲ್ಲಿ. ಇಲ್ಲಿ ಬಂದು ತಗೊಂಡೋ ಹೊಗಿದಾರೆ ಹ್ಮ್ ಅಲ್ಲಿ ನಮ್ ದೊಡ್ಡಪ್ಪನವರಿಗೆ ಪರಿಚಯ ಇತ್ತು. ಇದ್ರು ಈಥರ ಹಣ್ಣ ಇದೆ ಚಲೋ ಇದೆ ಅಂತ ಹೇಳಿದ್ರು. ಅಲ್ಲಿ ಹೋಯಿ ಬೇಕಿದ್ರ ಹೋಯಿ ಬರ್ ನೀ ಒಂದಸತಿ. ಹಂಗ ಅಂತ ಹೇಳಿದ್ರು ಬಂದಿದರು ಅವ್ರು ತ ಬಂದಕ್ಕೆಸ ಚೆಕ್ ಮಾಡ್ಕೊಂಡು ಹಂಗೆ ಈ ಕಡಿಂದ ಗಾಡಿ ಮುಗಿಸಿಕೊಂಡು ಹಂಗೆ ಹಾಕೊಂಡು ಹೋಗಿದಾರ ನೋಡು. ಹ್ಮು--ಇವಾಗೆಲ್ಲ. ಅದನ್ನು ಖಾಲಿಯಾಗಿ ಬಂದಿದೆ ಅದಕ್ಕೆ ಅವ್ರಿಗೆ ಫೋನ್ ಮಾಡ್ಲಾತಾರ ಇನ್ನೂ ಇದೆ ಏನಂತ.
ಇದು ಇದು ಬೈಕ್ ಬೈಕ್ ಅಂತ ಇದು ಗಾಡಿ ಅವ್ರೇ ತರ್ತಾರ ನೀವ ಹಿಂಗ ನಿಮ್ಮಲ್ಲೇ. ತೊಡ್ ತೊಟ್ರ ಲಾರಿಯ.
ಲಾರಿ ಇಲ್ಲ ಅವ್ರ ತಗೊಂಡ್ ಬರ್ಬೇಕು ಗಾಡಿಗಳು ಇಲ್ಲಾಂದ್ರೆ ನೀವು ಮಾಡಿಕೊಡ್ರಿ ಯಕಡಿಂದಾನ. ಕಡೆ ನಾ ಅಮೌಂಟ ಕೋಡ್ತಿವಿ ಎಷ್ಟ ಆಗತ್ತಂತ. ಅಂದ್ರ ನಾವು ಇಲ್ಲಿ ಲಾರಿ ಇದೆ ಅವ್ರಿಗೆ ಹೇಳ್ತೀವಿ ನಾವು ಅದ್ರಾಗ ಪಾರ್ಸಲ್ ಮಾಡಸ್ತೀವಿ
ಹೌದಾ ಅಂದ ಚಲೋ ತಗ ಪ
ಹ್ ಇವಾಗ
ಅಡಪ್ಪ ಅವ್ರರಿಗೆ ಹೇಳಿ ನಿಮ್ಗ ಕಾಲ್ ಮಾಡ್ತಾರೆ
ಹ್ಮ್ ಅವರು ಹೇಳಿ ಹೇಳಿ ಆದ್ಮೇಲೆ ಕಾಲ್ ಮಾಡಿ ನೋಡಮ್ ಅವ್ರರು ಏನಂತಾರ ತಗೊಂತಾರ ಏನಂತ ಮತ್ತು ನಾಳೆ ನನಗೆ ಕಾಲ್ ಮಾಡಿ ಇವಾಗ ಎಲ್ಲಾ ಗಿಡಗಳು ಇರ್ಸ್ಬೇಕುಲ್ಲ ಕಾಯಿ ಇಳಿಸಬೇಕಂದ್ರೆ ಬೆಳಗಿನ ಸಾಯಂಕಾಲವ್ರಿಗೆ ಒಂದ ಎರಡು ದಿವ್ಸ ಬೇಕಾಗುತ್ತೆ ಅದಕ್ಕೆ ಎರಡು ದಿವ್ಸ ಮುಂಚೆನೇ ಹೇಳಿ ನಮಗೆ
ಹ್ಮ್ ಹ್ಮ್ ಹ್ಮ್ ಹೌದೌದು ಸರಿ ಸರಿ ನಾು ಹೇಳ್ತೀ ತಗೋ ಹೇಳಕ್ ಫನ್ ಮಾಡತೀನಿ ನಾಳೆ